ಹಲೋ ಯಾಕ್ ಸರ್ ಕಾಲ್ ಕಟ್ ಮಾಡಿದ್ರ.
ಅದು ಯಾಕಂದರೆ ಸಮಯ ಓವರ್ ಆಗಿಬಿಟ್ಟಿದ್ದಲ್ಲ.
ಹೌದಾ
ಹೌದು
ಹೌದೌದು ಏನ್ ಊಟ ಆಯ್ತ್ರಿ?
ಊಟ ಆಯ್ತು ನೋಡ್ರಿ ನಿಮ್ದು?
ಹಾ ನಮ್ದುನು ಆಯ್ತು ನೋಎಲ್ಲಿದ್ದೀರಿ ಇವಾಗ? ಹಾ ಆಯ್ತ್ ನೋರಡಿ ಎಲ್ಲಿದ್ದೀರಾ?
ಮತ್ತೆ ಹೇಳಿದ್ನಲ್ಲ ಬೆಂಗ್ಳೂರಲ್ಲಿ ಇದೆ ಏನಂತೇಳಿ ಇಂಜಿನಿಯರಿಂಗ್.
ಹೌದ ಇಂಜಿನಿಯರಿಂಗ್ ಕಂಪ್ಲೀಟಾಗಿದೆ ನಿಮ್ದು.
ಅದ ಹೇಳಿದಲ್ಲ ಆಗಳೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅರವತ್ ಸಾವಿರ ಸ್ಯಾಲರಿ ಕೂಡ ಕೊಡ್ತಿದ್ದಾರೆ. ಅದೇ ನಿಮ್ದೇನ್ ಮತ್ತೆ ಜಲ್ದಿ ಅದೇ ನೀವು ಜಲ್ದಿನೇ ಮದ್ವೆ ಆಗ್ಬಿಟ್ಟಿದ್ದೀರಾ ಯಾಕ ಅಂತ ಹೇಳಿ ಕೇಳಿದೆೆ ನೀವು ನೀವ್ ಹೇಳಿದ್ರಿ ಒಂದ ಮಾನ್ಸ ಹೇಳಿದ್ರಿ ಯಾಕಂದ್ರೆ ಮನೆಯಲ್ಲಿ ತಾಯಿಯವ್ರಿಗೆ ಮಾಡ್ದಾಗಲ್ಲ. ಅದ್ಕಲ್ಲ ಅಂತೇಳಿ ಜಲ್ದಿ ಮಾಡ್ಕಿದ್ರ ಅಂತ ಹೇಳಿದ್ರ, ಈಗ ಮಕ್ಕಳಿಲ್ಲಾನ ನಿಮ್ಗೆ?
ಮಕ್ಳ ಇಲ್ಲಾ ರೀ ನಾ ಪ್ರೆಗ್ನೆಂಟ್ ಅದ ಎಲ್ಲ ಮದ್ವಿ ಮಾಡ್ಕೊಂಡ್ ನಾವ್ ಎರಡ್ ವರ್ಷ ಐತ್ರಿ ಮದ್ವಿ ಮಾಡ್ಕೊಂಡ್.
ಹೌದ್ರಿ.
ಹೌದ್ರಿ. ನೀ ನೀವ್ ಯಾವಾಗ್ ಮಾಡ್ಕೋಬೇಕಂದ ಮಾಡ್ರಿ ಎಲ್ಲ ಲೈಫ್ ನ ಸೆಟ್ ಆಗಿದೆ ಎಲ್ಲಾ ಆಗಿದೆ ನಿಮ್ದು. ನೋಡ್ರಿ ನಮ್ದ ಲೈಫ್ ಸೆಟ್ ಆಗಿಲ್ಲ ನಾವು ಇಷ್ಟ ಜಲ್ದಿ ಬೇಗ ಮಾಡ್ಕೊಂಡೀವಿ ಇನಾ ನಿಮ್ ಲೈಫ್ ಸೆಟ್ ಆದೋರ್ನೆ ಮದ್ವೆ ಮಾಡ್ ಲ್ಲ ಹ್ಯಾಗ್ ಹೇಳ್ರಿ ಇದು.
ಅಲ್ಲರೀ ನಮ್ದು ಒಂದು ಕನಸಿತ್ರಿ ನಾವು ಲೈಫ್ನಲ್ಲಿ ಏನಾದ್ರೂ ಒಂದು ಜಾಬ್ ತಗೊಂದು ಅಥವಾ ಸ್ವಲ್ಪ ಏನಾದ್ರು ಗಳಿಕೆ ಮಾಡಿ. ಆಮೇಲೆ ಮದ್ವಿ ಮಾಡ್ಬೇಕಂತ ಹೇಳಿ ಇತ್ತು ಈಗ ಅಂತ್ರು ನೌಕರಿ ಅಂತ್ರು ಎಲ್ಲ ಚಲಾಗಿ ಸಿಕ್ಕಿದೆ ದೇವ್ರ ದಯೆಯಿಂದ ಈಗ ಮದುವೆ ಅಂತ್ರು ಒಳ್ಳೆ ಹುಡುಗ ಸಿಕ್ಕ್ರ ಎಲ್ಲ ಒಳ್ಳೆದಾಗ ಗುತ್ತೆ, ಇಲ್ಲಿ ಬೆಂಗಳೂರ್ಲ್ಲಿ ಕೂಡ ಜಾಸ್ತಿ ಹುಡುಗೀರು ಇದ್ದಾರೆ ಎಲ್ಲಿನ ಒಳ್ಳೆರ್ ಹುಡುಗಿರು ಇದ್ದಾರೆ.
ಅದೇ ಹಾ ಅಲ್ಲಿ ನೋಡ್ಬೇಕ್ರೀ ಒಂದ ಯಾವ್ದಾರ ಇಲ್ಲ ಅಂದ್ರೆ ಅಲ್ಲಿ ಲವ್ ಮ್ಯಾರೇಜ್ ಮಾಡಕೊಂಡು ಬಿಡ್ಬೇಕು ಇಲ್ಲಾಂದ್ರೆ.
ಹಾ ನಾನು ಇಲ್ಲಿ ಆಫೀಸ್ ನಲ್ಲಿ ಒಂದು ಇಷ್ಟ ಹುಡುಗಿ ಇಷ್ಟ ಆಗಿದ್ದಾಳೆ. ಆದ್ರೆ ಅವಳಿಗೆ ನಾನು ಹೆಂಗ್ ಪ್ರಪೋಸ್ ಮಾಡ್ಬೇಕಂತ ಹೇಳಿ ನನಗೆ ತಿಳಿತಾ ಇಲ್ಲ ಅಷ್ಟೇ.
ಹೌದಾ ಹೌದಾ? ಸ್ವಲ್ಪ ನೋಡ್ತಾ ಹೋರಿ ಹಂಗೆ ನೋಡ್ತಾ ನೋಡ್ತಾ ಎಲ್ಲಾ ಮಾತಾಡ್ಕೊತ. ಏನ್ ಪ್ರಪೋಸ್ ಹ್ಯಾಗ್ ಮಾಡ್ತರಿ ಅಲ್ಲೇ ನೋಡ್ತಾ ನೋಡ್ತಾನೆ ಗೊತ್ತಾಗ್ತಾ ಇಲ್ಲ.
ಆದ್ರೆ ಅವ್ನು ಅವ್ಳ ಮ್ಯಾಲ ನ ನನ್ ಕ್ರಶ್ ಆಗಿಬಿಟ್ಟಿದೆ ನನ್ಗೆ ಅವಳ ಮ್ಯಾಗೆ ಅಷ್ಟು ಒಳ್ಳೇದಗಿ
ಹೌದೌದಾ?
ನಾನ್ ಮದ್ವಿ ಮಾಡ್ಕಂದ್ರೆ ಆಕಿಗೆ ಮದ್ವಿ ಮಾಡ್ಕೊಬೇಕ ಅಂತೇಳಿ ನನ್ ಮನ್ಸ್ ಹೇಳ್ತಿದ್ದಾದೆ ಈಗ. ಇಲ್ಲಾಂದ್ರೆ ನಾನಂತೂ ಮದ್ವನೇ ಆಗಲ್ಲ ಈಗ.
ಹೌದಾ ಡೈರೆಕ್ಟ್ ಹೇಳೇ ಬಿಡ್ರಿ ಇಲ್ಲ ಅಂದ್ರ ಮನಸನಾಗ ಏನ್ ಇರ್ತ ಹೂ ಅಂದ್ರೆ ಒಪ್ತಾಳ ಇಲ್ಲಂದ್ರ ಬೇಡ ಅಂದ್ರ ಬಿಡ್. ತ್ತಳ್ ಅದ್ರಗೇನ್ ನೀವೆಲ್ಲಾ ಪರಿಚಯ ಏನ್ ಮಾತಾಡ್ತಿರಲ್ಲ ಆಫೀಸ್ದಾಗ್ ಎಲ್ಲಾರೂ ಮಾತಾಡ್ತಿರಲ್ಲ.
ಇಲ್ಲ ಕೇಳ್ದ್ ದೊಡ್ಡು ಮಾತ್ತಲ್ಲ ಈಗ ನಾನು ಕೇಳ್ತೇನಿ. ಅವಳು ಹೂ ಅಂತಂದ್ರ ಅಂದ್ರೆ ನಾನು ಮದುವ್ಯಾಗಕ್ಕೆ ಮ ತ್ತೆ ಏನಾದ್ರು ಮುಂದಿನ ಸಮಸ್ಯೆ ಏನಿಲ್ಲ. ಆದ್ರೆ ಅವಳು ಏನಾದ್ರು ನನಗೆ ಮದ್ವಿಯಾಗಕ್ ಒಲ್ವ ಅಂತಂದ್ರೆ ನಾನಂತ್ರು ಆವ್ಳಿಗೆ ಬಿಟ್ಟು ಬದುಕಿರಕ್ಕೆ ಸಾಧ್ಯನೆೇ ಇಲ್ಲ ನೋಡ್ಪಾ.
ಹೌದ ಹೌದೌದು ಹಂಗೆ ಹೆಂಗೆ ಹೇಳ್ತಾರೆ ಎಲ್ಲಾ ನೀನು ಬಿಸ್ನೆಸ್ ಎಲ್ಲ ಚಲೋ ಜಾಬ್ ಮಾಡ್ತಾ ಇದೆ ಅಕಿನನು ಜಾಬ್ ಮಾಡ್ತಾ ಇದೆ ಇಬ್ಬರು ಲೈಫ್ ಬಾರಿ ಸೆಟ್ ಆಗ್ತದೆಲ್ಲ ಮುಂದ್ ಫ್ಯೂಚರ್ನಾಗ.. ಚಲೋನೇ ಆತಲ್ಲಾ ಇಬ್ಬರು ಮದುವೆ ಮಾಡ್ಕೊಂಡ್ರ ಎಲ್ಲ.
ಆದ್ರೆ ಒಂದ್ ಸಮಸ್ಯೆ ಇದೆ ಏನ್ ಸಮಸ್ಯೆ ಪ್ಪಾ ಅಂತಂದ್ರೆ ಅವಳು ಅವಳಿದಾಳಲ್ಲಾ ಸ್ನೇಹ ಆಕಿನ ಹೆಸರು ಸ್ನೇಹ ಅಂತೇಳಿ
ಹೌದೌದು
ಸ್ನೇಹ ಇದಾರಲ್ಲ ಅವ್ರು ಅವ್ರು ನಮ್ ಕಂಪನಿಯ ಬಾಸ್ ಇದ್ದಾರಲ್ಲ ಪ್ರಶಾಂತ್ ಅಂತೇಳಿ
ಹಾ
ಸೊ ಅವ್ರ್ ಮೇಲೆ ಅವ್ರಿಗೆ ಕ್ರಶ್ ಇದೆ ಅವ್ರು ಸ್ನೇಹ ಅವ್ರು ಪ್ರಶಾಂತ್ಗೆ ಲವ್ ಮಾಡ್ಬೇಕಂತೇಳಿ ಆಸೆ ಅವರದು
ಅವ್ರ್ ಬಾಳ ರಿಚ್ ಕ್ಯಾಂಡಿಡೇಟ್ ಅಂತ ಅವರು
ಹಾ ಮತ್ತೆ ಬಾಸ್ ಅಲ್ಲ ಅವರು ಕಂಪ್ನಿಗೆ ಬಸ್ ಅಂದ ಮೇಲೆ ಮತ್ತೆ ಎಲ್ಲದ್ರಲ್ಲಿ ರಿಚ್ ಇದ್ದಾರೆ ಅವರು
ಇದು ತಪ್ಪಾತ್ರಿ ನಿಮ್ದಲ್ಲಾ ಇದು ಮಾಡತ್ ತಪ್ಪ್ ನಿಮ್ದು ಯಾಕೆಂದ್ರೆ ಅವ್ರು ಬೇರೆ ಮೇಲೆ ಪ್ರೀತಿ ಮಾಡ್ತಾರ ನೀವು ಹೋಗದು ತಪ್ಪ ಆಯ್ತಲ್ಲ ಇಗ
ಇಲ್ಲ ಇಲ್ಲ ಇಲ್ಲ ಇನ್ನ ಪ್ರೀತಿ ಮಾಡ್ತಾ ಇಲ್ಲ ಅವ್ರಿಬ್ರು ಇನ್ನ
ಹಾ ಮತ್ತೇಗೆ ಹೇಳ್ತಾ ಇದೀರಾ ನೀವು
ಇಲ್ಲ ಅವ್ರಿಬ್ರ್ ಮೇಲೆ ಒಬ್ರಗೊಬ್ರ್ಗೆ ಕ್ರಶ್ ಇದೆ ಆದ್ರೆನ ಅವರು ಕೂಡ ಯಾರು ಕೂಡ ಪ್ರಶ್ ಪ್ರೋ ಪ್ರಪೋಸ್ ಮಾಡಿಲ್ಲ ಇನ್ನ
ಅವ್ರು ಪ್ರಪೋಸ್ ಮಾಡಿಲ್ಲ ಇವರು ಅವ್ರಿಗೆ ಪ್ರಪೋಸ್ ಮಾಡಿಲ್ಲ
ಈಗ ನಿಮ್ಗೆ ಆಕಿನ್ ಮೇಲೆ ನಿಮ್ಗೆ ಕ್ರಷ್ ಇದೆ, ಹಾ ಕ್ರಷ್ ಇದೆ ಕ್ರಷ್ ಇದೆ ಅಂದ್ರೆ ಡೖರೆಕ್ಟ್ ಹೇಳ ಬಿಡ್ರಲ್ಲ ಹ್ಮ ಅಂದ್ರ ಒಪ್ತಳಲ್ಲ ಇಲ್ಲ ಅಂದ್ರ ಬಿಟ್ಬಿಡ್ರಿ ಯಾಕೆ ಸುಮ್ನೆ ಅವ್ಳು ಟೈಮ್ ವೇಸ್ಟ್ ಮಾಡದು ಯಾಕ್ ಮಾಡ್ತೀರಿ ಎಲ್ಲ ಬೇರೆ ಹುಡ್ಗಿ ಸಿಕ್ ತ್ತಡಲ್ಲ ಆಕಿನ್ ಕಿತ್ತ ಒಳ್ಳಿಕಿ ಪ್ರಪೋಸ್ ಮಾಡದದ ಮಾಡ್ರಿ ಒಂದ್ಸಲಿ.
ಬರೋಬರೆ ನೀವ್ ಹೇಳುದು ನನ್ಗೆ ಅರ್ಥಾಯ್ತು ಈಗ ನಾ ನಾನು ಸ್ನೇಹ ಅಂದ್ ಮೇಲೆ ಕ್ರಷ್ ಇದೇನೆ ಅಕಿ ಸ್ನೇಹ ಬಾಸಾದಂತ ಪ್ರಶಾಂತ್ ಪ್ರಶಾಂತ್ ಮೇಲೆ ಕಳ್ಸಿದ್ದಾನೆ. ಆತ ಪ್ರಶಾಂತ್ ಏನಂದ್ರೆ ಅಕಿ ಆತ ಪ್ರಶಾಂತ್ ಬೇರೊಬ್ಬರ ಮೇಲೆ ಕ್ರಷಿದಾನಂತ.
ಅರೆೇ ಅರೆೇ ಹಾ
ಹಿಂಗ ಆಗಿದೆ ಈಗ ನಾನ್ ಅವಳಿಗೆ ಕೇಳಿದ್ರೆ ಅಕ್ಕಿ ರಿಜೆಕ್ಟ್ ಮಾಡಿ ಪ್ರಶಾಂತ್ ಬಳಿ ಹೋಗ್ತಾಳೆ ಆತ ಪ್ರಶಾಂತ್ ಕೇಳಿದ್ರೆ ಪ್ರಶಾಂತ್ ರಿಜೆಕ್ಟ್ ಮಾಡಿ ಪ್ರಶಾಂತ್ ಬೇರವ್ರ ಬಳಿ ಹೋಗ್ತಾನೆ
ನೀವ್ ಕ ನೀವ ಪ್ರಪೋಸರ ಮಾಡ್ರಿ ನಾ ಹೇಳ್ದಿನಲ್ಲ ಮತ್ ಮುಂದಿನ ಮಾತಾಡ ಮಾತಾಕಿ ಏನ್ ಹೂವ ಅಂತಳ ಏ ಬಡ ಅಂತಾಳ ಆಾಕ ಪ್ರಶಾತ್ ಬೇರೆಯವ್ರ ಪ್ರೀತಿ ಮಾಡದಕಕ್ಕೆ ಗೊತ್ತೈತಿ ಎನ್ ರಿ ಅಕಿಗೆ
ಇಕಿಗಿ ಅಂತ ಗೊತ್ತಲ್ರಿ ನಾ
ಗೊತ್ತಿಲ್ಲ ಹಾಗಾದ್ರಕ ನೋಡಮ್ಮ ಒಂದ್ಸಲ ನೀವು ಹ ಹೀಗ್ ಹೇಳ್ರಿ ಪ್ರಶಾಂತ್ ಪ್ರಶಾತ್ ಹಿಂಗ್ ಮಾಡ್ತಾನ ಬೇರೆಯವ್ರ ಬೇರೆಯವ್ರಿಗೆ ಪ್ರೀತಿ ಮಾಡ್ತಾನ ಸುಮನೆ ಆಗ್ ಅವ್ರಂದ ಯಾಕೆ ಹೋತಿರಿ ಎಲ್ಲಾ ನಿಮ್ ನಿಮ್ ಮೈಂಡ್ ಯಾಗ ಏನಾದ್ ಎಲ್ಲ ಹ ಹೇಳಳ್ಬಿಡ್ರಿಕ್ಕೀಗ
ನಾನ್ ಹಿಂಗೆ ಮಾಡ್ಬೇಕಂತೇಳಿ ಒಂದ ದಿನ ಪ್ಲಾನ್ ಮಾಡಿದೆೆ ಏನಂದ್ರೆ ಒಂದ್ ದಿನ ಡಿನ್ನರ್ ಇಟ್ಟಿದೆ ನಮ್ಮ್ ಮನೆಯಲ್ಲಿ ಎಲ್ಲರಿಗೆ ನಮ್ಮ ಕಂಪನಿ ಇರ್ತಕ್ಕಂತ ಎಲ್ಲ ಅವ ಪಾರ್ಟ್ನರ್ಗಳಿಗೆ ನಮ ಕಂಪನಿಯಲ್ಲಿ ಡಿನ್ನರ್ ಇಟ್ಟಿದೆ ನಮ್ಮ ಮನೆಯಲ್ಲಿ ಎಲ್ಲ ಕರ್ದಿದ್ದೆ ಎಲ್ಲಾರೂ ಊಟ ಆಯ್ತು ಎಲ್ಲಾ ಮಾಡಿದ್ರು ಚೆನ್ನಾಗಿ ಎಲ್ಲಾ ಊಟ ಮಾಡಿ ಎಲ್ಲಾ ಮಾಡಿದ್ರು ಲಾಸ್ಟಗೆ ಹೋಗ್ತಾ ಇದ್ರು ನಾನ ಅಂದೇ ಸ್ನೇಹ ಸ್ವಲ್ಪ ಸೈಡಿಗೆ ಮಾತಾಡಿದೆ ಸ್ವಲ್ಪ ಸೈಡಿಗೆ ಬಾ ಅಂತಂದೆ ಅವಳು ಬಂದು
ಹಾ
ನಾನು ಹೇಳಿದೆ ಹಿಂಗ ಪ್ರಶಾಂತ್ ಇದಾನೆಲ್ಲ ಅವ್ರು ಅವ್ರು ಬೇರೆಯವ ಮೇಲೆ ಕಸಿದ್ದಾರೆ ಅವರು ಸೊ ನಾನು ನಿನ್ನ ಮೇಲೆ ಕಷ್ಟಿದ್ದೇನೆ ಅಂತ ಹೇಳರು
ಹೌದೌದು
ಸೊ ಅಷ್ಟ್ರಲ್ಲಿ ಏನೈತಂದ್ರೆ ಅವರು ಇನ್ನೊಬ್ಬರು ನಮ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರು ಅವ್ರು ಬಂದ್ಬಟ್ರು ಸೊ ಅಲ್ಲಿಗೆ ಅದು ಇದ ಐತ ಅಂದ್ರ ಅವರು ಹಾಕಿ ಅಲ್ಲಿಗೆ ಮಾತೂ ನಿಲಿಸಿ ಬಿಟ್ಟಲು ಅಷ್ಟಿಗೆ ನಾನು ಮಾತು ಕೂಡ ಮುಂದುವರ್ಸಿಲ್ಲ ಅಲ್ಲಿ ನಿಂತು ಬಿಡ್ಟ್ಟಿತ್ತು ಮತ್ತೆ ಅವಲಿಂದ ನಾನು ಆಕೆಗೆ ಮಾತ ಸಲ್ಲಲ್ಲ
ಇದದು ರೀಸನ್ ಕೇಳ್ರಿ ಇಲ್ಲ ಕೇಳಳ್ತನ ಬಿ್ರ ಹಂಗ್ರ ನಿಮಮೇಲೆ ಪ್ರೀತಿ ಇಲ್ಲಂದ್ರೆ ಡೈರೆಕ್ಟ್ ಹೇಳಿಬ ಬಿಡ್ತ ಇಲ್ಲ ಆಗಲ್ಲ ನನ್ಗೆಲ್ಲಾ ಪ್ರೀತಿ ಗೀತಿ ಮಾಡೋದ ಅಂತ ಹೇಳಿ ಬಿಡ್ತಿದ್ ಆಕೆ ನಿನ್ ಮೇಲೆ ಪ್ರೀತಿ ಇನ್ನ ನೋಡ ಗೊತ್ತಳಕನನ್ನ ಬಿಹೇಯರ್ ಹೆಂಗ ಅದ ಆಟ್ಯಡ್ ಹೆಂಗದ ಎಲ್ಲ ನೋಡಿದಿರನ್ಗೆ ಸೊಗ ಸೊಗ ಪ್ರೀತಿ ಮಾಡುದ ಹಗೆ ನೋ ಮತ್ತಳ ನಲ್ಲ ಆಫೀಸ್ ನಲ್ಲಿ ಅವಾಗಾಗ
ಹಾ ನೋಡೋ ರೀತಿನೂ ಕೂಡ ಬೇರೆಲ್ಲ ಇದೆ ಯಕೆ ನನ್ಗೆ ಪ್ರೀತಿ
ಪ್ರೀತಿ ಇದದೆ ನಿಮ್ಮೇಲೆ
ಹಾ ಪ್ರೀತಿಯಿಂದಲೇ ನೋಡ್ತಾಳೆ ನನಗೆ
ಹಾ ಹಂಗಾದ್ರ ಪ್ರೀತಿ ಯಕ ಟೆನ್ಷನ್ ತಗೋತೀರಿ ನೀವು ಅರಾಮಕ್ಕಿಗೆ ಪ್ರೊಪೋಸ್ ಮಾಡಿಬ ಬಿಡಲ್ರ ಆಯ್ತು ಇಷ್ಟೆಲ್ಲ ಮಾಡ್ರಿ ಅಂತ ಮತ್ತೇನಗ ಉಳದೇ ಉಳ್ದಿದೆ ಅಲ್ಲಿ
ಈಗಂತರು ಎಲ್ಲಾ ಸರಿ ಆದ್ರೆ ಅದೇ ಅಂಜಿಕ್ಕಿದೆ ನನ್ಗೆ ಎಲ್ಲಿ ಮತ್ತೆ ಅವಳು ಪತ್ತೆ ಪ್ರಶಾಂತ್ ಬಲ್ಲಿ ಈಗ ಹೋಗ್ತಾಳೆನೋ ಮತ್ತೆನ್ಗೆ ರಿಜೆಕ್ಟ್ ಮಾಡ್ತಾಳೆನೋ
ಇಲ್ಲ ಇಲ್ಲ ನೀ ಹೇಳಿದೆಲ್ಲ ಈಗ ನೀ ಇಷ್ಟ ಇದೆ ಅಂತ ಹೇಳಿಬಿಟ್ಟಿ ಅಕಿ ಗೊತ್ತಿಡ್ತ ಆಕಿ ಪ್ರಶಾಂತ್ ಪಲ್ಲಿ ಹೋಗಲ್ಲ ಆಕಿ ಯಾಕಂದ್ರ ಆಕಿ ನೀ ಪ್ರಪೋಸ್ನು ಮಾಡಿದೆಕ ಈಗ ಹೇಳಿದೆ ನಾನು ನಿನ್ನ ಇಷ್ಟ ಪಡ್ತನನೆಿ ಅಂತ ಹೇಳಿದನಲ್ಲ ಆಯ್ತ ಆಕೆ ಮೈಂಡ್ ಅಂಗ್ನ ಬರ್ತೈತಿ ಹಾ ಇವ ಹೇಳುದ್ನಲ್ಲ ನಾ ಈಕೆ ಇವನಿಗೆ ಪ್ರ ಪ್ರೀತಿ ಮಾಡ್ಬೇಕ ಹಾ ಇವನಿಗೆ ಮದುವೆ ಮಾಡ್ಕೊಬೇಕಂತ
ಈಗ ಹೆಂಗ ಮಾಡ್ಲಿ ನಾನು ಮುಂದೆ ಇನ್ನನು ಹೆಂಗ್ ಮಾಡ್ಬೇಕಂದ್ರೆ ನಾನು ಈಗಾಕಿ ಹೆಂಗ್ ಪ್ರಪೋಸ್ ಮಾಡ್ಲಿ ಅಂತೇಳಿ ಒಂದು ಚಲೋ ಒಒಂದು ಐಡಿಯಾ ಪ್ಲನ್ ಹಾಕಿ ಕೊಡು ನಾನು ಆ ಪ್ಲನನ್ ಮುಖಂದ ನಿಂದ ಹೋಗ್ತೀನಿ ನಾನು ಕಳತ ನಂತೆ
ಇಲ್ ನೋಡು ಹೇಳ್ತಿ ನೋಡು ನಿನ್ಗೂ ಮನ್ಸಿಂದ ಪ್ರೀತಿ ಮಾಡ್ತಿನಿ ಅಂತ ಹೇಳೇಳ್ಬಿಡು. ಆಕಿ ಹೂ ಅಂತಾಳ ಅಂತಾಳ ಇಷ್ಟ ದಿನ ನೋಡಕ ಕೂತಾಳ ಎಲ್ಲ ಮಾಡಕೂತಾಳಾಕಿ ಒಲ್ಲ ಅಂತ ಹೇಳೋದೆ ಇಲ್ಲ ನೀ. ಎಷ್ಟ ಅಬ್ಸರ್ವ ಮಾಡಕಿ ನೋಡೋದು ಆಕಿ ಆಕಿ ನೋಡದ್ನಾಗನುೂ ಇರ್ತಾನ್ ಪ್ರೀ ಪ್ರೀತಿ ಕರುಣೆ ಇರ್ತಕನ್ ಬಲ್ಲಿ. ನೀ ಏನಿಲ್ಲ ಪ್ರಪೋಸ್ ಮಾಡ್ಬಿಡು ಒಂದ ದಿನ ಏನಾದ್ರು ಆಗ್ಲಿ. ಹು ಅಂದ್ರ ಹು ಇಲ್ಲಂದ್ರೆ ಬೇಡ ಅಂದ್ರು ಬೇಡ ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಆಗು ಅನ್ಸುತ್ತೇ ಒಂದಿನ.
ಈಗ ಫೆಬ್ರವರಿ ಹದ್ಮೂರು ಇದೆ ಇವತ್ತು ನಾಳೆ ಫೆಬ್ರವರಿ ಹತ್
ಹಾ
ಅವಾಗ ಏನಿದೆ ಅಂತ ಗೊತ್ತಾ ನಿಮ್ಗೆ.
ಗೊತ್ತಿಲ್ಲ.
ಲವರ್ಸ್ ಡೇ ಇದೆ ಅವಾಗ.
ಹೌದಾ ಹಾ ಹಾಗಾದ್ರೆ ಮಾಡ್ರಿ ಅವಾಗೇನು.
ಅವ್ರ ಮಾಡ್ಬೇಕಂ ಕಂದ್ರೆ ಮತ್ ಆವನ್ಗೆ ಧೈರ್ಯ ಸಾಲವಲ್ದಲ್ಲ ಎಲ್ಲಿಕ್ಕೆ ಮತ್ತೆ ರಿಜೆಕ್ಟ್ ಮಾಡ್ತಾಳೆ ಏನೋ ಅಂತೆಳಿ.
ಏ ಇಲ್ಲಾ ಬ್ರೋ ಆಕಿ ರಿಜೆಕ್ಟ್ ಮಾಡಲ್ಲ ಇಲ್ಲಾಂದ್ರೆ ಆಕಿ ಡೈರೆಕ್ಟ್ ಹೇಳ್ತಿದಳಲ್ಲ ನಿನ್ಗೆ. ನಾ ಮಾಡಲ್ಲ ಅಂತ ಹೇಳ್ತಿದ್ರ ಅಲ್ಲೇ ನಿನ್ ಮುಂದೆ ಆಕಿ ಹೇಳಿಲ್ಲ ಅಂದ್ರೆ ನಿನ್ - - ಇನ್ನ ನೋಡಕತಳಾಕಿ ನೀನ್ ಬಿಹೇವಿಯರ್ - - ಬೆಳವಣಿಗೆ ಹೆಂಗದ ಹೆಂಗಿಲ್ಲ ಇವ ಹೆಂಗಿರ್ತಾನ ಹೆಂಗಿಲ್ಲ ಅಂತ ಚಲೋತ್ನ ನೋಡಿ ನಿನ್ಗ್ ಪ್ರಪೋಸ್ ನೀವ್ ಮಾಡಿದರು ಒಪ್ಪಿ ಬಿಡ್ತಾಳಾಕಿ ವಮ್ಮಲ್ಗಿ. ಇಲ್ಲಾಂದ್ರೆ ಅವಾಗ ರಿಜೆಕ್ಟ್ ಮಾಡ್ತೀದ್ರು ಒಲ್ಲೆ ಅಂತ.
ಹ್ಮ್ ಅವ್ಳಿಗೆ ಇನ್ನ ಡೌಟ್ ಅಲ್ಲಿ ಇದ್ದಾಳೆ ಅವ್ಳು. ನಾನು ರಿಜೆಕ್ಟ್ ಮಾಡ್ಲಾ ಅಥವಾ ಎಕ್ಸೆಪ್ಟ್ ಮಾಡ್ಲಾ ಅಂತೇಳಿ.
ನೀ ತಪ್ಪ ತಿಳ್ಕೊಂಡಿರೋದು. ಆಕೆನ್ ನಿನನ್ನು ಇನ್ ನೋಡ ಗತ್ತಾಳ ಚಲೋತ್ನಾಗಿ ನೋಡಿ ನೋಡಿ. ಈಗ ಎಷ್ಟ್ ತಿಂಗ್ಳ ಆಯ್ತು ನೀ ಅಕಿಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ.
ಹೇಳಿ ಒಂದು ಹತ್ತುದಿನ ಆಯ್ತು ಹದಿನೈದು ದಿನ ಆಯ್ತು.
ಹದ್ನೈದು ದಿನ ಆಯ್ತಾ. ಆಯ್ತು ಹೋಗಿ ಆಕಿ ಇನ್ನು ಇನ್ನು ಆಫೀಸ್ ನಲ್ಲಿ ನೋಡ್ತಾಳಲ್ಲ ಅವಾಗ್ ಅವಾಗ.
ಹಾ ನಾ ಅಂಗ್ ಹೇಳುದ್ನಲ್ಲ ಅವಾಗ - - ಅವಾಗ ಹೇಳ್ದಾಗ್ಲಿಂತ ಮತ್ತೆ ಜಾಸ್ತಿನೇ ನೋಡ್ತಿದ್ದಾಳೆ ಈಗ. ನಲ್ಲಿ ಜಾಸ್ತಿ ಮಾತಾಡದು ನನ್ ಹತ್ರ ಜಾಸ್ತಿ ಬರ್ತಿದ್ದಾಳೆ ಈಗ ಅವಳು.
ಬೈ ಇಷ್ಟೆಲ್ಲಾ ಇದ್ರು ನೀ ಯಾಕ್ ಅಂಜ್ತಿ ಬೈ. ಪ್ರಪೋಸ್ ಮಾಡಿಬಿಡಲ್ಲ ಇಲ್ಲ ನಿ - - ಮುಂದ್ ಡೈರೆಕ್ಟ್ ಆಗಿ ಹೇಳಲಾಗ ಅಂದ್ರೆ ನಂಬರ್ ಎಲ್ಲಿ ಹೇಳ್ಬಿಡು ಮೆಸೇಜ್ ಮಾಡು.
ನನ್ಗೆ ಯಾಕು ಭಯ ಆಗ್ತಿದೆ ಅಂತೇಳಿ ಮಾಡ್
ನಾ ಎಲ್ಲ ಎಷ್ಟು ಅಕಿ ಏನೇನು ಮಾಡಲ್ಲ ರಿಜೆಟ್ ಮಾಡಲ್ಲ ಆಯ್ತಿಲ್ಲ.
ಹ್ಮ
ರಿಜೆಕ್ಟ್ ಮಾಡಲ್ಲಕ್ಕಿ ನಿನ್ಗೆ.
ಹಾಗಂದಿರ.
ಹಾ ಹಾಗೆ ನೋಡ್ರಿ ನೋಡ್ರಿ ಮಾಡ್ರಿ ನೀವೆಲ್ಲಾ ಪ್ರಯತ್ನ ಮಾಡ್ರಿ.
ಎಲ್ಲ ಖಾಲಿ ಆಗ್ಬಿಟ್ಟಿದೆ
ಹೌದಾ ಏ ಏನ್ ಬೋ ಹೇಳಿದ್ ಕೆಳ್ತ ಇದೆ.
ಹಾ ಹೇಳು.
ಕೇಳ್ತಾ ಇದೆ ಬ್ರೋ.
ಹಾ.
ಮಾಡ್ರಿ ನೀ ಅಷ್ಟ್ ಮಾಡ್ಬ ಬಿಡ್ರಿ ಸಾಕ್ ನೀ.
ಸರಿ ಸರಿ. .